ಹಲೋ ಹಾ ಸರ್
ಚಂತನಾ ಗರ
ಸರಿ ಮಾತಾಡಿ
ಸರಿದ ಯಾವ್ದದು ಭೂಮಿಯ ವ್ಯಾಸವು
ಹ್ಮ್
ಚಂದ್ರನ ವಶಕ್ಕಿಂತ ಸುಾಮರ್ ನಾಲ್ಕ್ ಪುಟ್ಟು ದೊಡ್ಡ್ದಾಗಿದ್ದಂತೆ
ಹಾ
ಈವ ನಮ್ಮ ಸೌರ್ಯಹದಲ್ಲಿ ದೊಡ್ಡಂತ ದೊಡದಂತಹ ಗ್ರಹ ಯಾವವುದ ಸರ್ ಅದು
ಶುಕ್ರ
ಚಪ್ಪಲು ವಸಾದ
ಗುರುಣ
ಹೌದು ಸರ್
ಹೋ ಅದ ಕನ್ಫ್ಯೂಸನ್ ಆಯ್ತು ಬಿಡ್ರಿ
ಹ್ಮ್ ಅದು ಅಂದ್ರೆ ಸೌರ್ಯದಲ್ಲಿ ದೊಡ್ಡ ಐದರಿ ಫಸ್ಟೇ ದೊಡ್ಡ ವಿಗ್ರಹ ಮತ್ತೆ ಸೂರಿನ ಪರಿವಾರದಲ್ಲಿ ಐದನೇ ದೊಡ್ಡಗರ ಭೂಮಿ ಎಷ್ಟೇ ಸರ್ ಜರ್ದು ಮಾಮೂಲಿ ಏಳ್ಕಂಡಗ ಹೋಗುತ್ತರ ಪ್ರಕಾರ
ಏನೇನು
ಗ್ರಹದಲ್ಲಿ ಪುಷ್ಣ ಅತಿ ದೊಡ್ಡವಾದ ಗ್ರಹ ಗುರು
ಹ್ಮ್
ಭೂಮಿ ಎಷ್ಟು ಸ್ಥಾನದಲ್ಲಿ ಸರ್
ಭೂಮಿ ಐದನೇದ
ಇಲ್ಲ ಐನೇದು ಅಂತ ಕುಟ್ಟಿದೆ ಮತ್ತೆ ಇನ್ನೊಂದು ಭೂಮಿ
ಹ್ಮ್
ಚಂದ್ರನಿವಷಕ್ಕಿಂತ ನಾಲ್ಕುಪಟ್ಟು ದೊಡ್ಡದು ಸೂರ್ಯನ ಎಷ್ಟು ಎಷ್ಟು ಪುಟ್ಟ ಚಿಕ್ಕದಾಗಿರ್ಬಹದು ಸರ್ ಅದು ನೂರ ಏಳು ಪುಟ್ಟ ಚಿಕ್ಕದಾಗಿದೆ ಸರ್ ಅದು
ಗೊತ್ತಿಲ್ಲ ಸರ್
ನೂರ ಏಳು ಪಟ್ಟು ಚಿಕ್ಕದಾಗದ
ಹ್ಮ
ಅಂದ್ರೆ ಸೂರ್ಯ ಎಷ್ಟು ದೊ ದೊಡ್ಡದಾಗಿದೆ ನೋಡಿ
ಸರ್ ನಮ್ಮ್ ನ ನಾ ಕೇಳೋಕೋಸ ನಿಮ್ ಆನ್ಸರ್ ಮಾಡ್ತಾರೆ
ಎಳಿಸ
ಮಾಡ್ತೇವ ಮಾಡ್ತೇವಿ ಅಂದ್ರೆ ನಾವು ಪ್ರಶ್ನೆ ಕೇಳ್ಬೋದಾ
ಕೇಳಬೇಕ
ಹಾ ಸರ್ ಅತಿ ಹೆಚ್ಚು ಉಂಗುರ ಅತಿ ಹೆಚ್ಚು ಉಂಗುರಗಳನ್ನು ಹೊಂದಿರುವ ಗ್ರಹಾಯ ಸರ್
ಸನಿ ಸ
ಹ ಹ ಹ ಅವರ ಹ ಅದೇ ಅತೀ ದೊಡ್ಡದಾದ ಉಪಗ್ರಹ ಯಾವ ಸರ್ ಸಣಿ
ಶನಿಲಿ ಶನಿ ಗ್ರಹಾನೆ ಅದೇ ಅದ್ರ ಹೆಸರು ಗೊತ್ತಿಲ್ಲ ಏನ್ ಸರ್ ಅದು ಹೇಳಿ ಸರ್ ನಾವು ತಿಳ್ಕೊಳೋಣಾ
ಅದು ಹೆಸರು ಹ ನನ್ಗೊ ಮರ್ತೋಗೈತೆ ಈಗ ತನ ಜ್ಞಾಪನ ಬಂದಿತ್ತು ಸ ಜ್ಞಾನಿಮೆಟ್ ಸರ್ ಜ್ಞಾನಿಮೇಟ್
ಜ್ಞಾನಿ ನೇಡ್
ಹಾ ಸರ್
ಎ ಅದರೆ ಅನ್ಕೇತೀನಿ
ಅದೇ ಸರ್ ಅದೇ ಸರ್ಚುಮ್ಮ ಅವನು ತಿನ್ಯದ
ಬೇರೆ ಇರ್ಬೇಕು
ಇನ್ನಿವ ಸರ್ ಚೆಕ್ ಮಾಡಿ ಸರ್ ನೀವು ತಲೆ ಕೆರ್ಸ್ಕೊಬೇಡಿ
ಹಾ
ಜ್ನಿ ಮಾಡ್ಯಾಕಣ್ ನೋಡಿ
ಹ
ಹಲೋ
ಹ್ಮ್ ಇರಿ ಇರಿ
ಶನಿಗ್ರಹದ ಉಪಗ್ರಹ ಅತಿ ಹೆಚ್ಚು ಉಪಕರಣಗಳನ್ನು ಹೊಂದಿರುವ ಗ್ರಹ ಖಗಳ ಶಾಸ್ತ್ರಜ್ಞರು ಹನ್ನೊಂದು ಉಪಕಡಗಳನ್ನು ಪತ್ತೆ ಹೆಚ್ಚರಿ ಸಂಜೆಗೆ ಕೊಟ್ಟು ಇನ್ನೂರ ಎಂಬತ್ತದು ಉಪಗ್ರಹಗಳ ಇದಂತೆ ಸರ್ ಅದರಲ್ಲಿ
ಸರ್ ಎಷ್ಟರರ್ಲಿಫಸ್ಟ್ ಅನೋಡಿ
ಟೈಟಾನ್
ಹಾ
ಟೈಟನ್ ಇದು ಶನಿ ಅತ್ಯಂತ ದೊಡ್ಡ ಉಪಕರ
ಹಾ
ಸೌರ ಮಂಡಲದಲ್ಲಿ ದಪ್ಪ ವಾತಾವರಣ ಹೊಂದಿರುವ ಏಕೈಕ ಉಪ ಇದು ಬುಧ ಗ್ರಾಹಕ್ಕಿಂತಲೂ ಗಾತ್ರದಲ್ಲಿೇ ದೊಡ್ಡದಾಗಿದೆ
ಹ್ಮ್್ಮ್ಮ
ಸರ್
ಯಾವ್ದೋ ಟೈಟಾನ
ಟೈಟಾನ್
ಹ್ಮ್ ಸರಿ ಬಿಡಿ ಸರ್ ಆಯ್ತೆನ್ ಮರ್ತೋಗಿರ್ಬೇಕ್ ಸರಿ ಬಿಡಿ ಸರ್ ನಾವೇ ಕನ್ಫ್ಯೂಸ್ ಆಗಬಿಟ್ಟೀನು
ಹ್ಮ್ ಭೂಮಿ ಒಟ್ಟು ಭೌಗೋಳಿಕ ಚಿತ್ರ ಐನೂರ ಹತ್ತು ಚದುರ ಕಿಲೋಮೀಟರ್ ದಸರಾ ಚದ್ರ ಕಿಲೋಮೀಟರ್ ಅದೆ ಅದ್ರಲ್ಲಿ ಮುನ್
ಹಾ ಸರ್ ಇದು ಚಿಕ್ಕ ಗ್ರಹ ಯಾವ್ದು ಸರ್
ಚಿಕ್ಕ ಗ್ರಹನಾ
ಹ್ಮ್್ಮ್ಮ
ಚಿಕ್ಕಗ್ರ ಗೋತ್ತಿಲ್ಲ ಇದ್ ಮೇಡ
ಗ್ರಹ ಸರ್ ಗ್ರಹ ಉಪಗ್ರಹನ
ಅದು ಬುಧ ಇರ್ಬೇಕು
ಬುಧಾನ ಸರ್ ಬುಧಾನೆ ಅದು ಕೆಂಪು ಗ್ರಹ ಅಂತ ಯಾವ್ದನ್ ಕರಿತರೆ ಸರ್
ಮಂಗಳ
ಆಮೇಲೆ ಇದು ಆ ರಾತ್ರಿ ಆ ನಕ್ಷ ಚಿತ್ರದಂತೆ ಒಳ್ಳೆಯ ಗ್ರಹಾಯ ಸರ್ ಹ ಏನ್ ಸಾರ್ ಎಲ್ಲ ಓದ್ಬಿಟ್ಟಿದಾರ ಬಿಡಿ ಸಾರ್ ನಮ್ಗಿಂತ ಸ್ಪೀಡ್ ಇದಿದೀರ
ಹ್ಮ
ಹ ಏನು ಕೋಟ್ಯದಿಪ್ಪತ್ತಿಗೆ ಕೋಟಿಯದಬ್ ಬದಿಗೆ ಏನು ಪಾರ್ಟಿಸಿಪೇಟ್ ಮಾಡಿದ್ರ ಅನ್ಸುತ್ತೆ
ಅಲ್ಲೆಲ್ಲಾ ಮಾಡಿದ್ರೆ ಇ ಕೋಟಿಿನ ಮಾಡ್ಕೋಬೋದಾಗಿತ್ತು
ಹಾ ಎಲ್ಲ ನಾರು ಎಲ್ಲ ಒಂದ್ ಮೂರನೇ ಹಂತದಲ್ಲ ಏನುೋ ಸೋತ್ ಬಿಟ್ಟಿರ್ಬೇಕು ಅನ್ಕೊಂಡಿದ್ದಿದೆ ಸರ್ ನಿಮ್ ಹಾ
ಹಾ ಹೇಳಿ ಹೇಳಿ
ಹಾ ಆಮೇಲೆ ಇನ್ೇನತ್ತು ಗ್ರಹ ಕೊಡ್ಬೇಕೆ ಸರ್ ಕೆಂಪುಗ ಅದು ನೀವ್ ಹೇಳಿದ್ರಲ್ಲ ಸರ್ ಮಂಗಳ ಗ್ರಹ ಕೆಂಪು ಆಗಿದೆ ಅಂದ ಕಾರಣ ಏನ್ ಸರ್ ಅದು
ಅಲ್ಲೇನೋ ಕ್ಯಾಲ್ಸಿಿಯಂ ಏನನು ಮೆಗ್ನಿಷಿಿಯಂ ಏನಂದೇನು
ಹಾ
ಕ್ಕೆ ಅದ ವೆನೇಶಶ್ ಅಮರುದ ಅ
ಕಬ್ಬಿಿನ ರಾಕ್ಷರ ಸರ್
ಕಬ್ಬಿಣ ದಾಕ್ಷರ ಕಬ್ಬಿಣ ದಾಕ್ಷರ ಎನ ತ ಮೆದಿನಿಯಾ ಅಕ್ಷರ
ಹಾ ಎರಡು ಮಿಕ್ಸ ಸರ್ ಅದು
ಹ
ಆಮೇಲೆ ಗ್ರಾಹದ ಕೃಜ ಹ್ಮ
ಸರ್ ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಅಂತಂತ ಸಾಗರ ಯಾವ್ದದು ಸರ್ ಇದು
ಪೆಸಿಫಿಕ್ ಸಗರ
ಚಿಕ್ಕದು
ಚಕ್ಕನ್ ಕೊತ್ರ
ಆರ್ಕಿಟೆಕ್ಟ್ ಆಗಲ್ಲ ಸರ್
ಸರ್ ಭಾರತದ ಪುರಾ ಪುರಾ ಯದದು ಏನ್ ಹೇಳ್ತತದ ಪುರಾತ್ ಏನ್ ಏನು ಬತ್ತು ಸರ್ ಮರ್ತೋಗಿದ್ದ ಕೊಸ್ಡಿ
ಏನ್ ಪುರಾತನ
ಹಾಂಪ್ಪ ಪುರಾತನದ ಪರ್ವತ ಶ್ರೇಣಿ ಅವ ಸರ್ ನಮ್ಮ್ ಭಾರತದ
ಪುಹತನ ಹರಾವಳೆ ಇರ್ಬೇಕು
ಹಾ ಸರ್ ಏನ್ ಸರ್ ಬಿುಡಿಸ ನಿಮ್ ಕಸ ಕೇಳಕ ಆಗಲ್ಲ ನಮ ಯ ಅಷ್ಟು ಸ್ಪೀಡ್ ಇದ್ದೀರಾ
ಹಾ
ಹಾ ಹಾ ಸರ್
ಆತರ ಏನಿಲ್ಲ ಮಾಮೂಲಿ
ಹಾ
ಅಂದ್ರೆ ಯಾವ್ದ ಒ್ ಮೂವಿಲ್ ನೋಡಿದಿ ಅದನ್ನ
ಅದೇ ಸರ್ ಈಗ ಚಾ ಜಿ ಪಿಡಿ ಕೇಳೋದ್ರ ಪಟ್ಟ ಸರ್ ಹಂಗಗೆ ಹೇಳ್ಸಿದ್ರಿ
ಹಾ ಅ ಒಂದ್ ಮೂವಿಲ್ ನೋಡಿದಿ ಅವಾಗ ಅಲ್ಲ ಅಲ್ಲಾ ಈಗ ರೀಸೆಂಟ್ ಆಗ ಆಯ್ತ ಅದು ಕರೆಕ್ಟ್ ಇನ್ಸ್ಟಾಗ್ರಾಮ್ ನೋಡಿದ್ದಿ ಅದನ್ನು
ಹಾ ಸರ್
ಮೊನ್ ಮೊನೇನು ರೀಸೆಂಟ್ ಆಗ ಇದ್ ನೋಡುದು ಏನಕ್ಕೆ ಅಂತಂದ್ರೆ ಇದನ್ನ ಏನೋ ಅವ ಏನೋ ಮಾಡ್ತಿದಾರ ಅಂತ ಇವಾಗ ಅದನ್ನ ಹರಾವಳಿನ ಹ್ಮ್ ಏನಕ್ಕೆ ಅಂತಂದ್ರೆ ಆ ಅರಾವಳಿ ಪ್ರದೇಶಗಳಾಯ್ತಲ್ಲ ಆ ಬೆಟ್ಟೆಗಳು ಆ ಬೆಟ್ಟೆಗಳೆಲ್ಲ ಜ ಸಿ ಪಿ ತಂತೆ ಎಲ್ಲ ಕ್ಲೀನ್ ಮಾಡ್ತಾ ಇದಾರ ಅಂತ ಕ್ಲೀನ್ ಮಾಡುದು ಅಲ್ಲಿ ಮನೆಗಳ ಏನ ಕಟ್ಟಾಕಿ ರೆಡಿ ಮಾಡ್ಸಿದಾರ ಅಂತ ಅದಕ್ಕೆ ಯಾರ ಹಳೆ ಒಂದು ಪರ್ವತ ಶ್ರೇಣಿಗಳನೆಲ್ಲ ಈತರ ನಾಶ ಮಾಡ್ತಾರ ಅಂತನ್ಬಿಟ್ಟು ಇಲ ಹಾಕಿದ್ರು
ಆವಾಗ ನಂಗಗೆ ಅದ್ರ ಬಗ್ಗೆ ಗೊತ್ತಾಯ್ತು
ಹಾ ಸರ್
ಹ್ಮ್
ಹಾ ಸರ್
ಎಸ ಇನ ನೆಕ್ಸ್ಟ್
ಹಾ ಸರ್ ಹಲೋ
ಹಾ ಹೇಳಿ
ಹ್ಮ್ ಗ್ರಾಹಕ ಬಗ್ಗೆ ಇನ್ಯಾವಕಸ ಕೇಳ್ತರಿ ಸರ್
ಇವಾಗ ಅಕ್ಷಂ ಚಂದ್ರ ನು
ಶಮಸ್ ಅಂತಂದ್ರೆ
ಹ್ಮ ಉರದಿಂದ ಪಶ್ಚಿಮಕ್ಕೆಳದಿರ್ಬೇಕ ರೇಖೆಗಳು ಸರ್
ಇನ್ನೊಂದು ಅಕ್ಷಾಂಶಕ್ಕೆ ಎಷ್ಟು ಅಂತರ ಇದೆ
ಅದುೂ ಬರ್ತಾ ಕೂಟ
ಮರ್ತ ಹೋಗ್ಬಿಟ್ಟದ ನೂರ ಹತ್ತು ಪಾಯಿಂಟ್ ನಾಲ್ಕು
ಹ್ಮ್ ಹ್ಮ್
ರೇಖಾಂಶ ಇಪ್ಪತ್ ಮೂರವರೆ ಡಿಗ್ರಿ ಉತ್ತಾಕ್ಷಾಂಶ ಯಾವ್ದೋ ಇರೋದು
ಮ ಇದು ಮಕರ ಸಂಕ್ರಾಂತಿ ಸರ್
ಜೀರೋ ಡಿಗ್ರಿ ಅಕ್ಷಮಸ
ಸಮಭಾಜಾಗೃತ್ತು
ಇಪ್ಪತ್ ಮೂರವರೆ ಡಿಗ್ರಿ ನೋಡಿ ಹೆಂಗ ಹೇಳ್ತೀನಿ ಕರೆಕ್ಟ್ ಅರ್ಥ ಮಾಡ್ಕೊಂಡ ಐತಿ ನೋಡ್ಕು
ಹ್ಮ
ಇಪ್ಪತ್ತ್ ಮೂರ್ವರೆ ಡಿಗ್ರಿ ಮೇಲ್ಕ ಉತ್ತರಾಕ್ಷಾಂಶ ಕರ್ಕಟಕ ಸಂಕ್ರಾಂತಿ ಇಪ್ಪತ್ ಮೂರವರೆ ಡಿಗ್ರಿ ಡಿಗ್ರಿ ದಕ್ಷಿಣ ಮಕರ ಸಂಕ್ರಾಂತಿ ಮತ್ತೆ ಅರವತ್ತಾರೂವರೆ ಡಿಗ್ರಿ ಉತ್ತರಾಕ್ಷಾಂಶ ಧ್ರುವ ಉತ್ತರ ಧ್ರುವ ಒಂತರ ಅದನ್ನ ಹೊತ್ತು ಆರ್ಕೆಟ್ ರುತ ಅಂತರ ಅದನ್ನ ಸರಿನಾ ಉತ್ತರಕ್ಕೆ ಉತ್ತರ ತರುವರುವ ಅದನ್ನ ಆರ್ಕಿಟೆಕ್ಟ್ ದಕ್ಷಿಣಕ್ಕ ಅಂಟಾರ್ಟಿಕಾ ಸರಿನಾ ತೊಂಬತ್ತ ಫುಲ್ ಮೇಲೆ ತೊಂಬತ್ತ ಉತ್ತರಾಕ್ಷಾಂಶನ ಉತ್ತರ ಧ್ರುವ ಅಂತರ ದಕ್ಷಿಣಕ್ಕೆ ದಕ್ಷಿಣ ಧ್ರುವ ಅಂತರ ಅಷ್ಟೇ
ಹಾ
ನೀವ ಅಲ್ಲಿ ಏನ್ ಪಟ್ಟಿರ್ಬೇಕುರದೆ ಎು ಮೂರು ಸೊನ್ನೆ ಡಿಗ್ರಿ ಬಂದ್ರೆ ಅದನ್ನ ಸಮವಾಜಕ ಇರುತ್ತೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಬಂತು ಅಂದ್ರೆ ಅದು ಕರ್ಕಟಕ ಸಂಗ್ರಾಂತಿ ಇತ್ತ ಅಂದ್ರೆ ಮೇಲಕ್ ಬಂದ್ರೆ ದಕ್ಷಿಣಕ್ ಬಂದ್ರೆ ಮಕರ ಸಂಕ್ರಾಂತಿ ಹ ಮತ್ತ ಇನ್ನೊಂದು ಹ ಉತ್ತರ ದುರ್ವ ಅಂತನ ಬರುತ್ತೆ ಆರ್ಕೆಟಕ್ ಅರವತ್ತವಾರ ಅರವತ್ತಾರುವರೆ ಡಿಗ್ರಿ ಮುದ್ ಮೇಲಕ್ ಬಂದ್ರೆ ಆರ್ಕಡೆಕ್ಕದು ಅರವತ್ತು ರವರೆಡೆಗೆ ದಕ್ಷಿಣಕ್ ಬಂದ್ರೆ ಅಂಟಾರಟಿಕಾ ಅಂದ್ರೆ ಅಂಟಾರಟಿಕಾ ಒಂದು ಕಂಡ ಬರುತ್ತಲ್ಲ ದಕ್ಷಿಣದಲ್ಲಿ ಭೂಮಿ ದಕ್ಷಿಣ ವಲ್ತಾನ ಬರ ಅಂಟಾರ್ಟಿಕಾ ಅದ ಅಲ್ಲಿ ಅದಕ್ಕೆ ಅಂಟಾರಟಿಕಾ ಅಂತ ಬರುತ್ತೆ ಸಿನಮಾ ಅಷ್ಟೇ ಸರಿಮಾ ರೇಖಾಂಶ ಅಂತ ಗಓದುತ್ತೇನೆ
ಸರ್ ಸಮಯ ಮೀರೋಗಬಡಿ ಸರ್ ಬಿುಡಿ ಸರ್